ಹಾ ಏನ್ ಮಾಡ್ತೀಯ ಚಿನ್ನಿ
ಸಹ
ಫುಲ್ ಬಿಸಿ ಆಗ್ಬಿಟ್ಟಿದೆೆ ನಿನ್ನೆ ಏನ್ ಮಾಡಿದೆ
ಏನು ಇಲ್ಲ ಮನೇ ಫುಲ್ಲು ಇದಾಗಬಿಟ್ಟಿತ್ತು ಗಾಸ್ಟಿಕ್ ಆಗ್ಬಿಟ್ಟಿತ್ತು ನನಗೆ ಅಯ್ಯೋ ಫುಲ್ ಇದಾಗಿ ಮಲ್ಕೊಂಡ್ಬಿಟ್ಟಿದೇನೆ ಬೆಳಗ್ಗೆಯಿಂದ ಸಂಜೆವರೆಗು ಬರೀ ಮಲ್ಕೊಂಡಿರೋದೆ ಆಯ್ತು ಏನು ಮಾಡ್ಕೊಂಡಿಲ್ಲ ಈಚೆ ಕಿಚುಡಿ ತಗೊಂಡಿದ್ದೆ ಅಕ್ಕ ಬೆಳಿಗ್ಗೆ ಮೊಸರನ್ನ ತಿನು ಅದೇ ಆಗ್ತ ಇರ್ಲಿಲ್ಲ ಮಾರ್ನಿಂಗ್ ಗೂ ಕೂಡ ಫುಲ್ಲು ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಗಂಜಿ ಕುಡಿದು ಕುಡಿದು
ಹ ಅಯ್ಯೋ ನೀನು ಅಂತೂ
ಸುಮ್ಮನೆ ಆದೆ ಹ್ಮ ಮತ್ತೆ ನೀವೇನ್ ಮಾಡ್ಕೊಂಡಿದ್ರಿ
ಹ್ಮ ಬೆಳಿಗ್ಗೆ ಸಲಾಡ್ ಮಾಡಿದ್ದೆ ನಾಷ್ಟಕ್ಕೆ
ಹ
ಹುಂಬಾ ಅಲ್ಲೇ ಮಧ್ಯಾಹ್ನಕ್ಕೂ ಅನ್ನ ಸಾಂಬಾರಾರ್ ಮಾಡ್ಬಿಟ್ಟೆ ಮೊಳ್ಕೆಕಾಳು ಸಾಂಬರೂ ಮಾಡಿ ಅನ್ನ ಮಾಡಿದೆ
ಅವರು ಬಾ
ಹಾ ಬಾ ಅವ್ರ ಬಾ ಬೆಳಿಗ್ಗೆ ಸಲಾಡು ಬ ಅನ್ನಾ ಸಾಂಬಾರ್
ಇವಾಗ ಸಾಂಬಾರ ಮದ ರೈಸ ನ್ ಮಾಡಲ್ಲ ತಾನೆ ನೀವು ಏನೋ ಒಂದು ಮಾಡ್ಬೇಕಂತ ಹೋಗ್ತೀನಿ ಅಕ್ಕ ನಾನಂತು ಹುಷಾರೇ ತಪ್ಪಿಡ್ತಿನಿ
ಅಯ್ಯೋ ನಾನ್ ದಪ್ಪನೇ ಆಗ್ಬಿಟ್ಟಿದ್ದೀನಿ ಆಲೆ ಒಂದ್ ಒಂದ್ ಕೆಜಿ ದಪ್ಪಗಿದ್ದೀನಿ ಊರಿಂದ ಬಂದ್ಮೇಲೆ
ಏನ ಆಗಲ್ಲ ಅದೇನೆ ಇದದ್ನ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೋದ್ರೆ ಎಲ್ಲಾ ಕರ
ಹ ಅ ಊರಲ್ಲಿ ಇದ್ರೆ ಒಣಿಕೊಂಡ ಬರ್ತೀನಿ ಇಲ್ ಬಂದ್ರೆ ದಪ್ಪ ಐತೀನಿ ತಿನಿ
ಇಲ್ಲಿ ಕರೆಕ್ಟಾಗಿ ತಿಂತೀರಾ ಅಲ್ವಾ ಅದಕ್ಕೆ
ಹ ಅದೇ ಆಲೆೇ ಬಂದ್ಮೇಲೆ ದಪ್ಪ ಆಯ್ತ ಮದಿ ಊರಲ್ಲ ಇದ್ರೆ ಯಾಕಂಗ ಹೊಣಕೊಂಡಿರ್ತೀಯ ಅಂತ ಇದ್ಮ್ಮ ಮನೆಯವರು
ಹಾ ಏನಾಗಲ್ಲ ಬಿಡಿ ನೀವ ಇದೇ ಚೆನ್ನಾಗ್ ಆಗ್ತಿರ ತಾನೆ
ದಪ್ಪಯ್ತೀನಿ ಅಲ್ಲ ಇದ್ರೆ ಸಣ್ಣ ಆಯ್ತೀನಿ ಮತ್ತ ವ ಹರಪಯತ
ಹ್ಮ ಹ್ಮ್ ಏನಾಗಲ್ಲ ತಡಿ ನಿಮ್ಮ ಅಮ್ಮ ಹುಷಾರಾಗಾರ ಇವಾಗ
ಹಾ ಹುಷಾರಾಗೈತೆೆ
ನಿ ತಮ್ಮ
ಅವನು ಇಲ್ಲೇ ಅವನ ಬೆಂಗ್ಳೂರಲ್ಲಿ
ಬೆಂಳೂರು ಇನ್ನೇನು ಮನೆ ನಿನ್ ತಂಗಿ ಮದ್ವೆ ಇದೆ
ಹ್ಮ್
ಇ ನಿಮ್ ತಮ್ಮ ಮದುವೆ ಆಯ್ತೇನೋ
ಹ್ಮ
ಒ ಒಡ್ಡಾಡಿ ಅಕ್ಕ ಲೆಹೆಂಗಾ ಏನ್ ಮಾಡಿದ್ರಿ ನೀವು
ಮನೇಲ್ಲಿ ಐತೆ
ಹೌದಾ ಯಾವಾಗ ಹಾಕೋತೀರಾ
ನೆಕ್ಸ್ಟ್ ಒನ್ೋ ಮದ್ವೆಗ ಚಿನ್ನನೆ ಮದ್ವೆಗ ಹಾಕಾತೀಿನಿ
ಹೌದಾ ನಿಮ್ ಅನ್ನು ಮದ್ವೆಗ ಹಾಕೋಬೇಡಿ ನಿಮ್ ತಮ್ಮನ ಮದ್ವೆಗ್ ಹಾಕಬೇಡಿ
ನಮ್ ತಮ್ಮನ ಮದ್ವೆೇಗ ನಮ್ ನಾದಿನಿ ಮಗಳು ಮದ್ವೆೇಗ
ಹ್ಮ್ ಅವ ಹುಡ್ಗಿದು ಬೇಗ ಮಾಡ್ಬಿಡ್ತಾರ ಮತ್ತೆ
ಹನ್ ಅದ ಎರಡು ವರ್ಷ
ಹ ಸ
ಮಾಡ್ಬಿಡ್ತಾರ
ಎಷ್ಟ ವರ್ಷ ಹುಳ್ಗೆ
ಆ ಹುಳ್ಿಗೆ ಐ್ ತಿಂಗ್ ಗತ್ತ ಮತ್ತ ಐಪ್ಪತ್ತರ್ ಬೇನ
ಅಷ್ಟ್ ಚಿಕ್ಕೇಸ್ಗೆ ಮೇಲೆ ಏನ್ ಮಾಡ್ತಾರಾ
ಹ ಇನ್ನೊಂದೆರಡು ಇಪ್ಪತ್ತೆರಡು ವರ್ಷ ಆಯಕಿಲ್ವಾ
ಯಾರು ಚಿಕ್ಕೆ ಜಾಗಲ್ಲ
ಅಯ ನಳೆರು ಗಂಡ್ಮಕ್ಳನ್ನ ಇಪ್ಪತ್ತೈದಕ್ ಮದ್ವೆ ಮಾಡ್ಬೇಕು ಅಂತಾರೆ ಹೆಣ್ಮಕ್ಳನ್ನ ಇಪ್ಪತ್ತೊಂದು ಇಪ್ಪತ್ತೆರಡಕ್ ಮಾಡ್ಬೇಕು ಅಂತ
ಹಾ ನೀ ಯಾರಂದಿದ್ದಂಗೆ ನಿಮ್ಮ ಇವ್ರ ಮನೆಯವರಾ
ನ ಮನೆಯ ಅವರು ಹ ಮಾಡ್ತಾರೆ ಅಂತೆ ಅನ್ನಂದ ಒಂದ್ ವರ್ಷ ಎರಡ್ ವರ್ಷಕ್ಕೆ ಒಂದ್ ಎರಡ್ ವರ್ಷ ಅವರು ಮನ ಕಟ್ಬಟ್ು ನೋಬಿಡ್ತಾರೆ
ಸೇಮ್ ನಿಮ್ಮೂರ್ ಪಕ್ಕನ ಏನ ಅವದೇನ
ಏ ಇಲ್ಲ ಅವ್ರಗ ದೂರ ತುಮಕೂರ್ತ್ರ
ಹ ನಿಮ್ದು ಚಂದ್ರಾಯಪಟ್ಟಣ ಅವ್ರಗ ತುಮಕೂರು
ಹ್ಮ್ ತುಮಕೂರ್ದ್ರ ಕಲ್ಲೂರ್ ಕ್ರಾಾಸು ಆಗ ಆತರ
ಎಲ್ಲೂರು ಕ್ರಾಾಸ
ಕಲ್ಲೂರು ಪ್ರಾಸ
ಅವ್ರಗ ಹತ್ರನೇ ತಾನೆ ಬೆಂಗ್ಗಳೂರು
ಬೆಂಗ್ಳೂರ್ ಹತ್ರ ಏನಿಲ್ಲ
ಮತ್ತೆ ಇನ್ನೇನಕ್ಕಲ್ ಸಮಾಚಾರ ನೆನ್ನೆ ಹೋಗಿದ್ರಾ ಸೀರೆ ತಗೋಬಂತ
ಹೂ ತಗೊಂಡ ಎರಡು
ಹ್ಮ್ ಎರಡು ನಿಮ ಇದ್ರಲ್ಲೇ ತಗೋುವ ಅಂದ್ರೆ ಏನು ಅಲ್ಲ ಇನ್ನ ಆಫರ್ ಇದೆ ಅಂತ ಹೇಳಿ
ಹ್ಮ ಆಫ ಆಫರ್ ಎಲ್ಲ ತಗೋ ಬಂದಿದ್ದು
ಅದನ್ನೇ ನಿಮ್ ಅ ನೀವ ಒಬ್ರೇ ಹೋಗಿದ್ರಿರ ಒಬ್ರಗ್ ಒಂದನೇ ಸಲ
ಹಾ ನನ್ಗೆ ಮತ್ತೆ ಲಕ್ಷ್ಮಿ ಅಕ್ಕ
ಹಾ ಅಕ್ಕ ತೊಗೊಂಡಿಿ
ಆ ವಕ್ಕನ ತಗೊಂಡ್ರು ನಾನು ಅಂದ್ರೆ ಅ್ ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಐನೂರು ರೂಪಾಯಿ ಕಮ್ಮಿ ನಂದು ಸಾವಿರದ ಒಂಬೈನೂರು ರೂಪಾಯಿ ಆಯ್ತು
ಹಾ
ಸಾವಿರದ ಒಂಬೈನೂರು ರೂಪಾಯಿ ಆಯ್ತು ಅದಕ್ಕೆ ಸಾವಿರದ ನಾನೂರ ಐವತ್ತು ರೂಪಾಯಿ ಪೇ ಮಾಡಿದೆ
ಚೆನ್ನಾಗಐ್ತ ಸೀರೆಯ ನಾನು ತಗೋಬೇಕುವಾಗ ನಂಗೆ ಬ್ಲೂ ಕಲರ್ ಇಗ್ಬೇಕು ನಮ್ ಫ್ರೆಂಡ್ ಒಂದ್ೇ ಬೇರೆ ಐತೆ ನೆಕ್ಸ್ಟ್ ಮಂತು ಹೋಗ್ತೀರಾ ಇಲ್ವ ಗೊತ್ತಿಲ್ಲ ಮಾಮೂಲಿ ಮನ ಇದ್ರದರು ಫ್ರೆಂಡು ಏನು ಡಿಗ್ರಿ ಹೊತ ಮಲ್ಲ
ಅುವೆ
ಮಂಡ್ಯ ಇಲ್ಲಿಂದಾನೇ ಹೋಗ್ಬಿಡ್ತೀನ
ಇಲ್ಲಿಂದ ಹೋಗ್ಬೋದು ಸಂಡೆ ಆಯ್ತಾ
ಹ್ಮ ಹ ಸಂಡೇನೋ ಮಂಡೇನೋ ಇದೆ ಇನ್ನ ನೆಕ್ಸ್ಟ್ ಇದು ಆಷಾಡೆ ಎಲ್ಲ ಮುಗಿದ್ಮೇಲೆ
ಹೂ ಮತ್ತ ಮತ್ತ ತಗೊಂಡು ಹೊಲ್ಸ್ಕೊಬಿಡು
ನಂಗೆ ಬ್ಲೂ ಕಲರ್ ಅಲ್ಲಿ ಹುಡುಕ್ತಿದ್ದೀನಿ ಅದೇ ನೀರಿ ಕಲರು ಬರುತ್ತೆ ನೋಡಿ ತುಂಬಾ ಇದಾಗಿ ಆ ತರ ಹೋಗತಿದ್ದನೆ
ನಾನು ಒಂದು ಗುರಿಗಿಿಂದ
ಇದು ನಾಲ್ಕನೇ ತಾರೀಖ ಮೇಲೆ ನೆಕ್ಸ್ಟ್ ಇ ಈ ಬರತ್ತಲ್ಲ ನೋಡಿ ಭಾನುವಾರ ಈಗ ಹೋಗೋಣ ಅಂತ ಹೇಳಿದೀನಿ ಅವಳಿಗೆ ಬನ್ನಿ ಹೋಗೋಣ
ಹ ಒ
ನೆಕ್ಸ್ಟ್ ಟೈಮ್ ಹೋದ್ರೆ ನಿಮ್ಗೂ ಆಫರ್ ಸಿಗುತ್ತಾ
ಹೂ ಸಿಗುತ್ತೆ ಡೈಲಿ ಹೋದ್ರೆ ಸಿಗುತ್ತೆ ಅಯ್ಯೋ ಅದ
ಹ
ಆಫರು ಹೂ ಎಷ್ಟೇವ ಈ ಮಂತು ಅಂತಿದ್ರು ಗೊತ್ತಿಲ್ಲ ಇನ್ನುೂ ಆಫರ್ ಬಿಡುತ್ತೆ ಬಿಡ್ತಾರೆ ಚೀ ಬಿಡ್ತಾರೆ ಇನ್ನು ವೈಟ್ ಮಾಡು ಆಷಾಡದಲ್ಲಿ ತಗೋ ಆ
ಹೌದಾ
ೊ ಸ್ಟಾರ್ಟ ಆದಮೇಲೆ ತಗೋ ಆಷಡಕ್ಕ ಏನು ಫಂಕ್ಷನ್ಸ್ ಇರಲ್ವಲ್ಲ ಹ ಅವಾಗ ತಗೋ
ಆಮೇಲ್ ಜಾಸ್ತಿ ಆಗ್ಬಿಟ್ರೆ
ಆಷರದಲ್ಲಿ ಕಮ್ಮಿ ಆಗುತ್ತೆ ಸೀರೆಗಳು ಯಾಕೆ ಅಂದ್ರೆ ಈ ಫಂಕ್ಷನ್ಸ್ ಏನು ಇರಲ್ವಲ್ಲಾ
ಹಾ
ಆಷಾಢದಲ್ಲಿ ಆಷಾಢ ಸೇಲ್ ಆಗ್ತಾರ ಅವಾಗ
ನಾನೊಂದು ಇದು ಮೈಸೂರ್ ಸ್ಯಾರೀಸ್ ತಗೋಬೇಕು ಅಕ್ಕ ಮೈಸೂರ್ ಅದೇ ಇದು ಬರುತ್ತೆ ನೋಡಿ ಕೆ ಎಸ್
ಕೇ ಐ ಸಿ ಹೂ ಚಿನ್ನಿ ಮೊನ್ನೆ ಒಂದ್ ಇಷ್ಟದಲ್ಲಿ ಒಂದ್ ಎಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ನೊ ಡ್ತೆೇ ಹ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ
ಏನ್ ಗೊತಾ ಆತಾದ ಇಲ್ಲೂ ಮಾಮೂಲಿ ಶೋರೂಮ್ ಅಲ್ಲೂ ತಂದು ಹಾಕ್ತಾರೆ ಬಟ್ ಏನ್ ಬೇಕ ಅಲ್ಲಿ ಹೋಗಿ ತಗೊಂಡ್ರೆ ಏನೊ ಒಂತರ ಖಷಿ ತಾನೆ
ಹೌದು ಅದು ಮಾರ್ನಿಂಗ್ಗೆ ಬೇಗ ಹೋಗಿ ನಿತ್ಕೋಬೇಕಂತೆ ಐದ್ ಗಂಟೆಗೆ
ಐದ್ ಗಂಟೆ ಎಲ್ಲ ಎರಡು ಗಂಟೆಗೆ ಈ ಎರಡು ಗಂಟೆಗೆ ಹೋಗ್ತಾರಂತೆ ಮೈಸೂರಲ್ಲಿ ನೂರ್ ಜನ ಅಂತೆ ಒಂದ್ರಂದ ನೂರ್ ನೂರ್ ಸ್ಯಾರಿ ಇರ್ತಾವಂತೆ ನೋಡ್ ಸಾರಿಲಿ ಸೀರೆಲಿ ಯಾರು ಬರು ಹೌದು ಅದ್ರು ಬಂದಲ್ಲಿಇೇ ಜೈನಾಾಗರ್ಗೆ ಎಲ್ಲಾ ಹೋಗಬಿಟ್ಟ ಚಿಕ್ಕಪೇಟೆಗೆ ತೊಗೊಂಡ್ರೆ
ಚಿಕ್ಕಪೇಟೆಗೆ ಮಲ್ಲೇಶ್ವರಂಲ್ಲಿ ಸುದರ್ಶನಲ್ಲೂ ಚೆನ್ನಾಗಿರುತ್ತವೆ
ಸೇಮೆ ಇರುತ್ತೆ ಅವರು ಅಲ್ಲೇ ತಗೊ ಬಂದಿರ್ತಾರ ಅನ್ಸತ್ತಲ್ಲಾ
ಆಮೇಲೆ ಮೈಸೂರ್ ಸ ಮೈಸೂರಲ್ಲಿ ಚೆನ್ನಾಗಿರುತ್ತೆ ಸುಮಂಗ ನೀವು ಸುಮಂಗಲಿ ಅಂತ ಒಂದಂದು ಶಾಪ್ ಆಗೈತೆ ಚಿನ್ನಿ ಮೈಸೂರಲ್ಲಿ ಸೀರೆಕ ನನ್ ಮದ್ವೆ ಸೀರೆ ಎಲ್ಲ ಅಲ್ಲೇ ತಗೊಂಡತ್ತುು ಇ ಇವಾಗ್ಲುೂ ಎರಡ್ ಮೂರ್ ಮೂವಾಗ್ಲುೂ ನಾಲ್ಕ ಐದು ಸರಿ ತಗೋಬಂದೆ ನಮ್ಮೂಂಗ ಎಲ್ಲ ವಾ ಇವಾಗ ನೆಕ್ಸ್ಟ್ ನಮ್ ಮತ್ತೆ ಓ ಚೆನ್ನ ನೀವ್ಸ್ ಸುಮಂಗಲಿ ಹೊಸ ಸೀರೆ ತುಂಬ ಹೊಸ ಶಾಪು ಸುಮಂಗ ಅಲ್ಲಿದೆ ಇದೆ ತುಂಬಾ ಚೆನ್ನಾಗ ಐತಿ ಇವಾಗ ನಾಮ್ ಅತ್ತೇ ಮತ್ತೆ ನೋಡಕ್ ಹೋಗ್ಬೇಕು ಮೈಸೂರ್ಗೆ ಅವಾಗ ಹೋದಾಗ ಒಂದ ಎರಡು ಹೆತ್ಕೊಂಡುಬರ್ತೀನಿ
ಹೌದಾ ನಾನು ತಗೋಬೇಕು ಅಕ್ಕ ಸೀರೆ ಕಲೆಕ್ಷನ್ ಮಾಡ್ಬೇಕ ಜಾಸ್ತಿ ಮಾಡ್ತೀನಿ
ಏನಂದ್ರೆ ನನ್ನ ಎಲ್ಲೂ ಹೋಗಲ್ಲ್ಲ ಅದೇ ಒಂದು ಅಡ್ವಾಂಟೇಜ್
ನಾ ಏನ್ ಮಾಡ್ತೀನಿ ಗೊತ್ತಾ ಇವಾಗ ಒಂದು ಅದು ಚಿನ್ನದುಡಾಕೊಂಡಿದ್ನಲ್ಲ ಮುಗ್ದ ಹತ್ತೆ ಈ ಮಂತ ಜೂನ್ಗೆ ಎರಡ್ ಎರಡ್ ಸಾವಿರ ಅದೇ ಎರಡ್ ಎರಡ್ ಸಾವಿರ ಡೈಲಿ ಎಲ್ಲ ತಿಂಗಳಗೆ ಅ ತಿಂಳ ಎರಡು ಹ ತಿಂಗಳ ಎರಡು ಎರಡು ಸಾವಿರನಾ ಇದು ಕಸನಾ ಹ್ಮ ಹನ್ನೊಂದ್ ತಿಂಗ್ಗಳು ಅಷ್ಟೇ ಕೊಡಲ್ಲ ಅವ್ರಿ ಇಪ್ಪ ಹನ್ನೆರಡು ತಿಂಗ್ಗಳು ಕೊಡಲ್ಲ
ಹನ್ನೊಂದ್ ತಿಂಗ್ಗಳು ಓಕೆ ಇಪ್ಪತ್ತ ಎರಡ್ ಸಾವಿರ ರೂಪಾಯಿ ಆಗೈತೆ ಹ ಇಪ್ಪತ್ತೆರಡ್ ಸಾವಿರ ರೂಪಾಯಿಲಿ ಏನ್ ತಗೋತಿಯಾ
ಮಂಗಳಣ ನೀನಕ ತೊಗಣ ಇಪ್ಪತ್ತಡು ಸ್ವಲ್ಪ ಜಾಸ್ತಿ ಹ ಅಲ್ಲಿ ನಂಗೆ ಇವಾಗ ಹ ಅಷ್ಟೊಂದಂದು ಇದಿಲ್ಲ ಅಕ ನೋಡೋಣ ನಾನು ಸ್ವಲ್ಪ ಜಾಸ್ತಿ ತಗೋಣ ಅಂತ ಅಂದ್ಬಿಟ್ಟು ಚೀಟ ಟಿ ಹಾಕೋತಾ ಇದೀನಿ
ಹಾ
ಆ ಚೀಟಿಗಳೆಲ್ಲಾನ ಹಾಕೊಂಡು ಒಂದ್ ಮೂರ್ ನಾಲ್ಕ್ ಲಕ್ಷಕ್ಕೆ ಒಂದ್ ಮೂವತ್ತು ಗ್ರಾಮ್ ಮಾತ್ರ ತಗೋಬಿಡ್ತೀನಿ ಈ ಯರ್ ಮುಗಿಯ ಅಷ್ಟಲ್ಲಿ
ಮೂವ ಮೂವತ್ತು ಗ್ರಾಮ್ ತಗೋತೀನಿ ಏನ್ ನಾಲ್ಕವರೆ ಲಕ್ಷ ಬೇಕ ಈಗ
ಹೌದು ಹಂಗೇನೆ ಈಗ ಒಂದ್ ಹಾಕೊಂಡಿರಿನ್ ಆಲ್ರೆಡಿ ಆರ್ ಆರ ವರ್ಷ ಅವರದ್ದು ಇನ್ನೊಂದು ಮೂರ ಮೂರ್ ಮೂರ್ ಸಾವಿರ ರೂಪಾಯಿ ಐತೆ ಏನಾರು ರಂಜು ಮಾಡ್ತೀನಿ ಅಂತ ಇ ಹೇಳಿಲ್ವಾ
ಹ್ಮ್ ಹೇಳಏಲ್ಲೋಳ
ಅದೊಂದು ಮೂರು ಹಾಕೊಬಿಟ್ರೆ
ಹ್ಮ್
ಅಲ್ಲೇ ಅಲ್ಲೂ ಒಂದೂರೆ ಲಕ್ಷ ಸಿಗುತ್ತೈ ತಾನೆ ನನ್ನ ಇನ್ಸೆಂಟಿವ್ ಇನ್ಸೆಂಟಿವ್ ಎಲ್ಲ ಖರ್ಚು ಮಾಡ್ದನ ಇಟ್ಕೊಂಡ್ರೆ ಆರಾಮಾಗಿಗುತ್ತೆ ನಾ ಅಪ್ಪಂತ ಬಳೆ ಮಾಡಿಸ್ಕೊತೀನಿ
ಹ
ಮೂವತ್ತು ಗ್ರಾಮ್ಗೆ ನಮ್ಮ ಮದುವಗ ಹುಡ್ಗಗೆ ಏನು ಚೇನು ನಾನ ಏನಾದ್ರು ಆಗ್ಲಿಲ್ಲ ಅಂದ್ರೆ ನಾನ್ ಚೇಣೇ ಬಿಟ್ಟೋಗ್ಬಿಟ್ಟೈತೆ ಕಣಕ್ಕ
ಹಾ
ಡಾಲರ್ ತೂಕೋಕ್ಕೆ ಏನೋ ಕಣೆ ಹಿಂಗ್ ಕಿತ್ತ ಹೋಗ್ಬಿಟ್ಟೈತೆ ನಾನು ಹೇಗೆ ಮಾಡಿಸ್ಕೊಳ್ಳಿ ಅವ್ಳಿಗೆ
ಏ ಏನಾರ ಮಾಡಸ್ಕೊಡು
ನಿಮ್ಮ ತಂಗಿ ಏನು ಮಾಡಿಸ್ಕೊಟ್ರು ನಿಮಗೆ ನೋಡಣ ಅವಳ ಮದ್ವೆ ನಾನ್ ಹೇಳಿದೀನ ನಿನ್ ಮದ್ವೆ ಫಿಕ್ಸ್ ಮಾಡ್ಕು ಎಂಟು ಗ್ರಾಮ್ ಒಂಬತ್ತು ಸುಗ್ರಾಮ್ಗೆ ನಾನು ಮಾಡಸ್ಕೊಡ್ತೀನಿ ಅಲ್ಲೇ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ
ಹೇಳಿದ್ಯಾ
ಹ್ಮ ನಮ್ಮ ಅಪ್ಪನೇ ನಮ್ಮ ಅಪ್ಪನೇ ಮಾರ್ತೈತಲ್ಲ ತಗೊಳ್ಳಿ ಎಲ್ಲ ಮಾಡಿಸಕೊಳ್ಳುತ್ತೆ ನೀ ಆಗ್ತಲೆ ಕೆಡ್ಸಕೋಬೇಕು
ಹ ಎಲ್ಲಿದ್ದಾ
ಆ
ಎಲ್ಲಿದ್ದು
ಏನ್
ಹ ಈಗ ಮಾಡ್ಸ್ಕೊ ಮಾಡ್ಸ್ಕೊಡ್ತಾರ ಅವರು ಮಾಡ್ಸ್ಕೊಡದನಾ
ನಾನ್ ಮಾಡಿಸಕೊಡ್ತೀನಿ ಅಂತ ಹೇಳಿದೀನಲ್ಲ ಒಂದ್ ಏಳ್ರು ಗ್ರಾಮ್ ಒಲೆ ನೋಡಿ ವಿ ನಮ್ಮ ನಮ್ಮ ಏರಿಯಾದ ಹತ್ರಾನೇ ಚಾಂದ್ ಬೆಲಿ ಬರುತ್ತಲ್ಲ ಯಾವ್ದು ಅದನ್ ಕೊಡಸ್ತೀನ ಅಷ್ಟೆ ಅವ್ ನನ್ನ ಮದುವೆಗೆ ರಿಟನ್ ಕೊಡ್ಲಿಕ್ಕೆಸೇ ಕೊಡ್ಸ ಪ್ರಕಾರಲ್ ಅದಕ ಕೊಡಸ್್ತೀನಿ ನೋಡೋಣ ಇಲ್ಲಾಂತಂದ್ರೆ ಮೇಕ ಮೇಕಪ್ ಕಿಕಪ್ಗೆ ನಾನೇ ತಗೋಬಿಡ್ತೀನಿ ಅಷ್ಟೆ ಏನಾದ್ರೂ ಒಂದೇ ಅಲ್ವಾ ಅಕ್ಕ ಅಲ್ಲಿಗೆ ಏನ್ ಕಡಿಮೆ ಆಗುತ್ತೆ ದಾ ಅದಿಕ್ಕೂ ಹನ್ನೊಂದು ಹನ್ನೆರಡ್ ಸಾವಿರ ಬೇಕು
ಹ್ಮ್ ಹೌದು
ಕೊಡ್ತನ
ಹ ಹಂಗೆ ಮಾಡು ಮತ್ತೆ
ಹ್ಮ ಹಗೆ ಮಾಡ್ತೀನಿ ಸದ್ಯ ಕಡಿಯೋ ಪ್ಲನ್ದೆ
ಹೂ ಹೌದು
ಮಾರು ಕಾಲ್ ಮಾಡಿಲ್ವಾ ನಿಮ್ಗೆ ಸಂಜು ಫೋನ್ ಮಾಡಿವು ನಿಮಗೆ ಅಂದರೆ
ಹ ಮೆಸೇಜ್ ಮಾಡ್ತಾ ಇದ್ದೆ
ಸರಿ ಅಕ್ಕ ಆಯ್ತು ಬಾಯ್ ಹ್ಮ ಅ ನೀ ಕಕ್ಷನ್ ಸ ಹ